ಹ
ಅಲೋ ಹ ಅದೇ ಅದೇ ನಾ ಹಚ್ಚಿದತ್ತಾ ಅದು ಕಟ್ ಆಯ್ತದ ಹೂ ನಾ ಚಿದ್ದ ಆಯ್ತು ಕಟ್ಟಾಯಯ್ತು ಒಂದ್ ಸ್ವಲ್ಪ ಬ್ಯಾಂಕ್ಸ್ ಹೌದು
ಏನಾರಂತ ಏನಿಲ್ಲ
ಹೂ
ಭರ್ಪೂರ್ ಕುಟ ಭರ್ಪೂರ್ ಕುಟ ಅದೇ್ಮ ಎ ಬರಲಿಸ
ಏನು ಏನ್ ಎಸ್ ನೋಡ್ಸನು ಹಾ ಮತ್ತೆ ಮಾಡಪಿಲ್ಲಲ್ಪ ಏನು ಊಟ ಆಯ್ತು ತೊೊಂಡ್ಣಂದು ಊಟ ಆಯ್ತು ನಿಂದು
ಅಂತ ನೀ ಪರಲಕ್ಕೆನ ಅದೆಯಪ್ಪ ಪಲೋಗಲ ಕೊಡ್
ಹಾ ಚಲೋ ಮಾಡಿದಾರಪ್ಪ ಪಲ್ಲವ
ಅತ್ತೆ ಆವರೇಜ್
ಹಾ
ಹೂ ಹಸಿ ದಲ್ಲ ಹೂ ಹಾಸಿವ ಇಲ್ಲ ತಿಬೇನೆ
ಚಲ್ಲ ಈ ಚಿಕ್ಕಖರಿ ಮಧ್ಯಾಹ್ನ ಬಿರಿಯಾನಿ ಮಾಡಿದರತ್ಲ ನಿಮ್ ಕಡೆ
ಮಾಡ್ರೆ ಒಂದ್ ಪೀಸ್ ಇದ್ದ ಫುಲ್ ತಿಂದು
ಹಾ ಪೀಸ್ ಮಾಡು ಪೀಸ್ ಇಡ್ಬೇಕಪ್ಪ ಪೀಸ್ ತರ್ಬೇಕಕ್ ಚಲೋತ್ನಾಗ ಮನುಷ್ಯ ಬಿರಿಯಾನಿ ಇತ್ತನದ ಅದಕಿತ್ತತ್ತರ
ಕುಡ ನೀ್ರ ಮನುಷ್ಯ ರೊಟ್ಟಿ ಕೊಡಲ್ಲ ಏನಲ್ಲ
ಕರೆ
ಎಲ್ಲ ಸಮಾನ ಸರಿ ಸಮಾನ ಕುಡುವಕ್ಕ ನಡತನ
ಹೂ ಸರಿ ಸಮನೆಂತೆ ಏನೋದೇ ಇಲ್ಲೋ ಸುಮ್ ಸರಿ ಸಮಾನತೆ ಸರಿ ಸಮಾನತನೈತೆ ಅಂತರ್ ಕರ ಏನ್ ಇರಲಿಟ ಒಟ್ ನಮಗೆ ಕಗಸ್ತಾರ ನೋಡು ಮನುಷ್ಯರ್
ಹೂ ಕಿಸತಾ ಇರೋದು
ಕರೆ ಸರಿ ಸಮಾನತೆ ಅಂದಂದೆ ಕುಳಿಸ ನಮ್ಮ ಂಡಪಟ್ಟಿ
ಮಾಡ್ತ ಈಗ ನಾವೇಶಸ ಮುಂದಬು ಹೋಗದ ಎಲ್ಲ ಅಲ್ಲ
ಕರೆ ಅದು ಕೂಡ ನಡಲ್ಲ ಈ ಜೀವನ ನಡದೆ ಅಲ್ಲ ನೋಡು ಹೂ ಅಂದ್ರೆ ಜೀವನ ನಡೀತದೆ ಇಲ್ಲಂದ್ರೆ ಇಲ್ಲ
ಹೊೆ ನಡೆಲ್ಲ ಆ ಚೆಲ್ಲ ಇಡುು ಹ್ಮ್ ಒಂದುಖ ಅಂದ್ರೆ
ಹ್ಮ್ ಹೌದು. ಇಲ್ಲ ಅಂದ್ರ ಆ ಪಾಸೆ ಆಗಲ್ ನಿ.
ಕರೆ ಕೋರ್ಸ್ ಏನ್ ಮುಗಿಯಲ್ಲ. ಒಟ್ಟಿಲಿ ಮುಗಸ ಹಾ, ಅದೇ ಒಟ್ಟ ಏನರೇ, ಅದೆ ಏನ್ ಯೂಸ್ ಮಾಡತ್ತಲ್ಲ ಒಟ್ ಇಲ್ಲಿ ಮುಗ್ಸ ಹೋಗ್ಬೇಕ್ ನಾವು ಏನರೇ, ಹೊಟ್ಟ ಹೆಂಗರ ಮಾಡಿ ಮುಗಸ ಹೋಗ್ಬೇಕ.
ದೂರ ಒಂದ್ ಸ್ವಲ್ಪ್ ಬರೆಷ್ಟ ನೋ ವಾಯ್ಸ್ ಕೇಳ್ತದ.
ಅದೇ ಅದೇ ಅವ ಬಂದ ಈಗ ಸ್ವಲ್ಪ ನನ್ ಸನಿಪ ಬಂದ ಅದಕ್, ಮತ್ತು ದೂರ ಬಂದೀನಿ ದೂರ ಬಂದೀನಿ.
ಹ್ಮ್,
ಮತ್ತ,
ಎರಡ ನಿಮಿಷ ಅಂದ್ರಾ ಓದ್ಕೊತೀನಿ. ಇದು ಒಂದ್ ಎರ್ಡ್
ಹ್ಮ್ ಹ್ಮ್ ಆದ್ವು ಇದು ಮುಗಿತ್ ಅಂದ್ರ ಮುಗಿತ್. ಅದೇ ಗೊತ್ತದ ಅದೇ ಹೇಳುದ್ರ ಇವ ಪ್ಯಾಂಟ್ ಪತಲಜಿ ಬರ್ಲತ್ತ,
ಅದೇ ಎಕ್ಸ್ಟ್ರಾಕ್ಲಾಸ್
ಯಾಕ
ವಿಷಯ ಪಲ್ಡಿ ಪ್ರಾಕ್ಟಿಕಲ್
ಹಾಂ ಆವಂದ್ ಹಾಕ್ಸತಿ,
ಹ್ಮ್ ಹಾಕ್ಸುತಿನಿ.
ಬಟ್ ಹನೋದರ್ಲೆ ಹಾಕ್ಸ್ ಮತ್ತ ಹಾಕ್ಸಂಗಿತ್ತ.
ಇಲ್ಲ ಆ ಟೈಮ್ಗಿ ಬೇಡ ಜಲ್ದಿನೇ ಹಾಕ್ಸಮೀ. ಜಲ್ದಿ ಮುಗ್ಕೊಂಬಂದ್ ರೂಮ್ನಗ ಕೂಡ ಊಟ ಮಾಡಿ ಎರಡು ಫಲ್
ಹ್ಮ್. ಮತ್ತ್ ಎಂಗ್ ಬರ್ತದ ಮನ್ಸ್ ಎಂಗ್ ಬರ್ತ್ ಹ್ಮ್.
ಆಯ್ತ್ ಸರ್ಗಿ ಕೇಳಮ್ಮ್ ಯಾವಾಗ್ ಫ್ರೀ ಇದ್ದೀರಿ.
ಹ್ಮ್ ಹೌದು, ಖರೆ ಆಯ್ತ ಆಯ್ತು ಮತ್ತ್ ಮತ್ತೆ ನಡ್ಸಿ,
ಈ ಈ ಎಕ್ಸಾಮ್ ಕಂಟಿನ್ಯೂ ಬರ್ತಾವ ಈಗ,
ಕರಿ ಅದ ಪ್ರ ಇದು ಮೀಟರ್ ಮೀಟರ್ ಮ ಪ್ರಕ್ಟ ಚಲ್ಲ, ಪ್ರಾಕ್ಟಿಕಲ್ ಆಗನ ಆರ್ಡರ್ ಹ್ಮ್ ಕ ಕರೆಕ್ಟ್ ಈಗ ಒನ್ನೆ ಒನ್ನೇ ಸೇಮ್ ಅಂತರು ಪೂರಾ ಹೋಗ ಪಾಸ್ ಆಗ್ಬೇಕು ಎಂಗನ ಮಾಡಿ.
ಪಾಸ್ ಆಗತೀನಿ ಪಾಸ್ ಆಗತೀವಿ ಬಿಡು. ಹಲೋ,
ಹ್ಮ,
ಪಾಸ್ ಏನ್ ಆತಿವಿ ಬಿಡು.
ಹಲೋ ಕೇಳತದಾ, ಹು ಅದೇ ಪಾಸ್ ಆತವು ಪಾಸ್ ನೋಡ್ಬೇಕು ಪಾಸ್ ಆತನೆ ಇಲ್ಲ.
ಆಗತಿ ಫಸ್ಟ್ ಸಟೈಮ ಆ ಸೆಂಡ್ ಸೈಮ ಹೈರಾಣ ಬು.
ಏನಪ್ಪಿ ಎ ನಮ್ಮ ಮನಿ ಹೈರಾನಾತಪ್ಪಾ ಹೊಲಬಿಡು ಬರಿ ಬರಿ ಬರಿ ಬಡಾ ಬಡಾ ಬರಿ. ಅವಾ ಎಲ್ಲಿ ಪುರಾಹೈರಾಣ ಆಗೇತಿ ಹಾ ಸ ಕೆ ಕೆ. ಹು ಹೌ.
ಕಾಲೇಜ ಹೈರಾನದ ಪೂರ.
ಪುರಾ ಹೈರಾಣ ಆತ ಕಾಲೇಜ್.
ಯಾಕರ ಮಾಡೇನಿ ಇಗ ಕಾಣಾಕತೇತಿ ಅವಂಗ.
ಹು ಸರಿ ನೋಡ ನಮಗೂ ಹಂಗೆ ಅನ್ಸ ಯಾಕ ಮಾಡ್ದಪ್ಪಾಯ.
ಇಬ್ಬರು ಕೂಡ ಸಲವಾಗಿ ಅವಂಗ ಇವಂಗ.
ಚೊ ಚೊಲೋ ಇಲ್ಲ ಯಾರು.
ನಾವ ಚೊಲೊಲ್ಲವಿ ನಮಗೂ
ಪೆಕ್ಕು. ಶಿವರ ಅಂತೂ ಶ್ರೀಖರ ಅಲ್ಲಾ. ಏನು ಮಾಡುದಪ್ಪಾ. ಜೀವನಾ ಶಿಕ್ಷಕರು ಏನ್ ಬ್ಯಾಸರ ಆಬಿಟ್ಟ ನನಗಂತ ಜೀವನ ಬ್ಯಾಸರ ಟ್ಟೇತಿ ಬಿಡುಪಾ ಕರೆ ಹೇಳಬೇಕಂದ್ರ.
ಸಪ್ಸ್ ಹರೀಶ್ಮೊಳರಿಯಾಗ
ಯಾಕಾರೆ ನನಗ ಯಾಕರೆ ಬಂದೆನೆ ಅದಕ್ಕ. ಮುಂದೆ ಹೋಗೋದಿಕ್ಕೆ ಹು
ಮಾರಾಮು ನಮ್ಮ ಮಾರಾಮ ಊರಾಗದ್ದಿದ್ರ.
ತೊಂಬತೈದು. ಹು ಹೌದು ಸುಮ್ಮ್ ಎಲ್ಲ ಬಿಟ್ ನಾನು ಊರಿಗೆ ಹೋಗ್ಲೇನು ಸುಮ್ಮ ಊರಾಗ ಮತ್ತ ಊರಿಗೆ ಹೋದ್ರೆ ಮತ್ತ ಎಂಡ್ರಿ ಪಾ ಇತರಾ.
ಹು
ಫೇಲ್ ಮಾಡ್ತಾರ ಅದು ಮಾಡ್ತಾರ ಬರಿ ಬೈತಾರಪ್ಪ. ಬಿಟ್ಟ ಹೋದ್ರು ಬೈತಾರ ಮನ್ಯಾಗ ಮತ್ತ ಹೌದಲ್
ಮತ್ತ ಅಪಡೇಟ್ ಅಪಡೇಟ್ ಅಷ್ಟ ಮಡಬೀಡ್ರಿ ನೀವು ಮಾಡಿದ್ರ ಪುರ ಮಾಡಬೇಕು ಮಾಡ್ಲಿಕ್ ಬಿಡ.
ಕರೆಂಟ್ ಇಗ ಹೋಗಬೇಕಾ. ಅಲ್ಲೋ ಇಲ್ಲಿ ವಾತಾವರಣಾ ಪೂರಾ ಬ್ಯಾ ಓಟ್ಟೆ ಏನಾರ ಅದ ಇಲ್ಲಿ. ಈ ಕಡೆ ಓದ ಕುಮಾರಸ್ರಂ ಈ ಕಡೆ ಏನ ಇಲ್ಲಿ ಹೆಂಗ್ ಮಾಡುದು ಹೆಂಗ ಈಗ ಓದಕ್ ಸುಮ್ಮ್ನೆಬ್ರಲ್ ಮುಗತ್ಲ ಮುಗಿದ್ ಹೋಯ್
ಬಿತ್ತು ಹಂಗಯಾಕ್ ಅಂತಿಯೂ ಒಬ್ ಕನ್ಸ್ಕರ್ ಬರ್ಲ್ಲ ಬಂತವ ಪೂರಾ ಬರ್ತ
ಪೂರ ಏನ್ ಬರತ್ತದ ಇಲ್ಲಿ ಬರಬೆಕು ವಟ್ ಒನ್ ಸೇಬಲ್
ಊರ್ ಬಿಟ್ಟ ಹಾಕೇವರೇ ಅಪ್ಪಾ ಏನು ಮಾಡತಿ.
ಕರೆ
ಓದ್ಲಿಲ್ಲ ನಡೆಲ್ಲಲ್ಲ.
ಹು ಓದ್ಲಿಕ್ಕಂದ ನಡಲ್ಲ ಮಡ್ತ ಪಾಸ್ ಆಗಬೇಕಲ್ಲ ಒಟ್ಟ.
ಆಚೆ ಹೋಗ್ಲಿಕರ ಓದಬೇಕಂತೇವಿ.
ಆಯ್ತಯ್ ನಿಮ್ ನೀವು ನಿಮ್ ಕಡೆ ಯಾವ್ಯ ಗಿಡ ಸಿಗ್ತಾವ
ಜಂಗಲ್ನ್ಯಾಗ ಸಿಗತಾವಪ್ಪಾ ಗಿಡಾ. ಇಡ ಅತ್ರ ಪ್ರಾರ್ದರಡ
ಹಾ
ಅವೇ ಸಣ್ಣ ಸಣ್ಣವ.
ಅದಲ್ಲ ಹಾ ಹಾ ಹಾ ವಿ ಚಾನ್ಸಣ ಈಗಡೆ ವಾಸಂದ
ಹ್ಮ್
ಹ್ಮ್ ಹ್ಮ
ಹ್ಮ ನಾವೆ
ಮತ್ತ ಇದು ಕ ಈ ಕಡ
ಇಪ್ಪ ಕೆಯ ಕಾಯ ವಿಷಲಿ ಕಾಯನ
ಹ್ಮ ಹಾ ಅದೇನ್ ಹೇಳತಲ್ಲ ನಾರ
ನಾಳೆ ಅ ಕ್ಲಾಸಸ್ಿಗೆ ಹ್ತೀನಿ ಕೇಳತ
ಹೋಗ್ಬೇಕು ಎಲ್ಲಾ ಹೋಗ್ಬೇಕುತ ಏನು ಕ್ಲಾಸ್ ಹಾಕಿಸಸ್ತೀನ ಅಂದ ಶಪ ಪಡದು ಅವನ್ ಹೋಗ್ಬೇಕಕ್ ಯಾರ್ ಬಿಟ್ರ ನಡತ ಅವ್ನ್ ಬಿಡ್ಬೇಕ ತಪ್ಪ ಎಸ್ ಎ ಪೊಸಿಷನ್ಂದಣವು
ಜ್ಯೋತಿ ಮಿಶನ್ ಪೊಜಿಶನ್ ಕೊರ
ಹ್ಮ್ ಪಿಟಿ ಸರ್ದ ಒಂದು ಈ ಶಾಂಬಪ್ಪ ರಡ್ಡಿ ಇಬ್ಬರು ಕ್ಸ್ ಮಿಸ್ ಮಾಡ್ಬಾರದು ನಾ್ ಒಟ್ಟ
ಅವಕಮಾನಗ
ಹ್ಮ್ ಹ ಮಾಡ್ತಏ ಇ ನಡತೆ ಶಾಂಬು ಪಿಲ್ ಶಾಂಬು ಪ ಪಟರ್ ಅಂದ್ರೆ ಪಿಡಾ ಪಲಲ್ ಪುಡು ಒಂದು ಅಂದ್ರೆ ನಿನ್ನೆ ಇತ್ತು ನಿನ್ನೆ ನಿನ್ನೆ ಬಡಪಲಿ ಇತ್ತು ಬಿಟ್ಟ ಇವತ್ತು ಸುಮ್ನೆ ಸುಮ್ನೆ ಅಟೆಂಡನ್ಸ್ ನೋಡ್ರೋಡ
ಅ ಸುಮಾರ ತೊಂಡ ಇವ
ಸಂಡೆ ದ ಕ್ಲಾಸ್ ತೊಳಲ್ಲ ಅಟೆಂಡನ್ಸ್ ತೊಳಲ್ಲ ಅಂತ ತಿಕೊಂಡ್ ನಾವು ಹೋಗವಿ ನೋರಿಗೆ ವತಿತ ಹನ ತು
ಆ ಮಾಡಸ
ಇ ಪಿಟಿ ಸನ್ ಹೊತ್ತು ಸ ಮನಷಾ ಅಟೆಂಡೆನ್ಸ್ ಯಾವ್ ತೊಗಬೇಕು ಯಾವ ಹೋಗ್ಬಾರ್ದು ಅದು ಅವೊಂದು ಗೊತ್ತಿಲ್ಲ
ಹಓ ಸ
ಏ್ವತ್ತು ಇವತ್ತು ಇವತ್ತು ಏನ ಆಟ ಅಡಸಿತಾರ ಅವವು
ಎನ್ ಎಕ್ಸ್ಟ್ರಾ ತೋ ಬ
ಅದೈ ಮಾಡಬ ಮತ್ತ ಡಲಿ ಡೈಲಿ ಅಟೆಂಡನ್ಸ್ ಎ ತತರ್ಬೋದು ಅದು ಟಿ ಕ್ಲಾಸ್ ಇರೋದೆ ಜೀರೋ ಪ್ಲಸ್ ಟ ಕೋರ್ಸ ಇ ಹೌದ ಅದರ ಜೀರೋ ಪ್ಲಸ್ ಒನ್ ಏನು ಹೌದು ಸರಿ ಸರಿ ಜೀರೋ ಪ್ಲಸ್ ಒಂದ ಅಂದ್ರ ವಾರದ ಒಂದು ಕ್ಲಾಸ್ ಎರಡು ತಸಿನ ಕ್ಲಾಸ್ ಆದ್ರ ಒಂದೇ ಅಟೆಂಡನ್ಸ್ ತಗಬೇಕು ಅದ ಬಿಟ್ಟು ಪೂರ ವಾರ ಅಟೆಂಡನ್ಸ್ ತೊಂಡ್ರ ಪುರ ಪುರವಾರ ಅಟೆಂಡೆನ್ಸ್ ತೊೊಂಡ್ರ ಅದೇನು ಉಳಿತಾ ಇತ್ತು ಹಜರಾತಿ ಪುರ ಪುರವಾರದ ಹಜರಾ ತೋೊಂಡ್ರ ಅವನು ಮ್ಯಾಗ ಗ್ ಇದು ಯೂನಿವರ್ಸಿಟಿಗ ಏನ್ ಹಾಕ್ತಾನ ಪೂರಾ ಒಂದ್ ವಾರದ ಹಾಕ್ತಾನನು
ಏನಲ್ಲ ಅವನಿಗೆಣಿ ನಾಕರ್ತ
ಶೇಗ ಮತ್ತೇನೋ ಐದು ಬರ್ಕು ಮಾಂದತ್ತ ಅಸೈನ್ಮೆಂಟ್ ರೂಪಾಯಿ ಪ್ರಿಂಟ್ ಮಾಡುದು ಅದು ಮಾಡುದು ಒಟ್ ಮಟ್ಟಗ ಅವನಿ ಏನೋ ಆಯ್ತು ಅವಳ ಹ
ಅಮ್ಮ ಏನೋ ಕಮ್ಮಿನಗಿದೆ ಒಳ್ಳ ಕನ ಇಲ್ಲ ಹ್ಮ್
ಸ ಹತ್ತು ಸುಮ್ಮನೆ ಇಂತು ಎದಕ್ ಮಾಡ್ಸಲಾತನ ಅಂತಿನ್ ನಮ್ ಕ ಸುಮ್ಮ್ ಇದು ನಾವೇ ಕೈಯ ಬರ್ ಕೊಟ್ಬಿಟ್ಟ್ರೆ ಮುಗದೆೇ ಹದ ಪಪ್ಪಾ ನೀವು ಮಾಡಿ ಸರಿ ಏನ್ ಉಪಯೋಗಿಲ್ಲ ನನಗ ಹೊರ್ತಕ್ಲ ಹೌದ ತಿಸ್ಸ ಸಿಗಲ್ ಕರೆ ಅಂದ್ರೆ ನಮ್ ನಮಗ ಅದಕ್ಕೆ ಏನ್ ಸಂಬಂಧ ಅದು ಅರ್ಥಗಲ್ಲ ಅಂದ ಮಾಡಡ
ಆಯ್ತಾ ಆಯ್ತು